ಹಲೋ. ಹಲೋ.
ಹಲೋ.
ಹೇಳ್ ಬಾ ಏನ್ ಏನ್ ಅಂತದು ನೋವು ಮಾರಾಯ.
ನೆನಪಾಗಿ ಹಚ್ಬೇಕಲ್ರೀ ಅಪ್ಪ ನೀವು ಅಂತ್ರು ಹಚ್ಚಲ್ಲ.
ಹಾ ಏ ನಾವು. ತಪ್ಪಾ ನಾ. ಹಂಗೇನಲ್ಲ ಏನ್ ಡಬಲ್ ವಾಯ್ಸ್ ಕೆಳ ಕುಂತ.
ಹೇ ಹಂಗೇನಿಲ್ಲಪ್ಪ.
ಓ ಎಲ್ಲಿ.
ಇಲ್ಲೇ ಊರಲ್ಲಿ.
ಹಾ.
ಊರಲ್ಲಿ ಇದೇನಿ ನೋಡಪ್ಪಾ ನೀನ್ ಎಲ್ಲಿ.
ನಾವು ಈ ಕಡೆ ಬೇರೆ ಕಡೆಗೆ ಬಂದಿವಪ್ಪ.
ಎಕಡ್ ರ್ರೀ.
ಇವ ಕನ್ಯಕಳರು ಜ. ಒಂದು ಸ್ವಲ್ಪ ಕಾರ್ ಮಾಡ್ಸಬೇಕು.
ಹಾ ಹಾ.
ಅದಕ್ ಬಂದಿದ್ವಿ.
ಹೌದ.
ಹ್ಮ್ ಕಾರ್ ಏನ್ ರಿಪೇರಿ ಇತ್ತು.
ಹಂ ಐ. ರಿಪೇರಿ ಯಾಕ್ ಜಲ್ದಿ ಹೋಗ್ ರಿಪೇರಿ ಕಾರ್.
ರಿಪೇರಿ ಅನಾಕೇನು ಸ್ವಲ್ಪ್ ಚೆಕಪ್ ಗೇರ್ ಹೋಗ್ಯವಂತಾ.
ಹ್ಮ್ ಹ್ಮ್.
ಅಷ್ಟೇ ಆದ್ರ ಸಲುವಾಗಿ ಬಂದ್ ಇಲ್ಲಿ ಕನ್ಯ ಕೂಡ ಅವ್ರು ದೋಸ್ತ ಏನೋ ಪರಿಚಯ ಇದಾನ್ ಅಂತಾ. ಕೆಲ್ಸನಾ ಮಾಡ್ತನಂತ ಬಾವಧಣ್ಣ.
ಹಾ ಇಲ್ಲಾ ಕನ್ಯಾ ಕೋಲಾರ್ ಹೋಗಿರ್ ಏನ್.
ಹಾ ಅದ್ರ ಸಲುವಾಗಿ ಬಂದವಿ. ಹ್ಮ್. ಹ್ಮ
ಹೇಳ್. ಹೇಳಿಕೊಳೋದಾಗ ಏನ್ ಚಲೋ ಮಾಡ್ತಾರ್ ಗಾಡಿ ರಿಪೇರಿ.
ಹಾ ತಾಣದರ್ ಫ್ರೆಂಡ್ ಮಾಡ್ತಾನ. ಹೂ ಅವ್ರ ಫ್ರೆಂಡ್ ಏನು ಅವ್ರ ಫ್ರೆಂಡ್ ಮಾಡ್ತನಾ. ಹ್ಮ್.
ನೀವೇನ್ ಹೋಗಿರೇನು ಅಂತರ ಜೊತೆ.
ನಾ ನೋಯಿ ನುರೆಂಬ. ಅಂಗಾ ಬಂದಿ.
ಹಾ ಮತ್ತೇನು ನಡೆದಪ್ಪಾ.
ಹೇಳ್ಬೇಕು.
ಹೂ ಏಳನಪ್ಪ ಮಳೆ.
ಯಾ ಮಳೆ ಇಲ್ಲ ಏನಲ್ಲಿ ನಮ್ ಕಡಿಗೆ ನಿಮ್ ಕಡಿಗೆ ಮಳೆ ಅದಂಗ.
ನಮ್ ಕಡಿ ನಾನ ಬ್ಯಾಡ್ ಮಳಿ
ಹಾ
ಹ್ಮ್
ನಿಮ್ ಕಡೆ ಇಲ್ಲ ಮಳಿ
ಏನ್ ಅನ ಬ್ಯಾಡ ಇವತ್ತ್ ಊರಲ್ಲಿ ಪರ್ವ ಇದ್ಯ
ಹಾ ಪರ್ವಿದೆ ಹ ಹ್ಮ್ ಪರ್ ಮಾಡ್ತಾರೆನ ಹೌ ಆರಾಮ್ ಅಲ್ಲ
ಆರಾಮ್ ಪ್ಪ ನೀವು
ನಾನ್ ಆರಾಮ್ ಮತ್ತೆಡೋದ್ ಕೆಲ್ಸ
ಮತ್ತೆ ಏನಿಲ್ಲ ನೋಡಪ್ಪಾ ಏನ್ ಮಳೆ ಬಂದ್ರೆ ಏನ್ ಏನಾನ ನೆಡೀತಾವ
ಏನ್ ನೀರ್ ಬಂದಾವ ನೀರ್ ಬರ್ತವಂತ್ ಇನ್ನೇನ್ ಕೆನಲ್ ನೀರ್
ಏಯ್ ಯಾವಾಗ
ಏನ್ ಬೋರ್ತವ್ ಅಂತ ಅನಕಂತ್ರಪ್ಪಾ ಏನ್ ರೀಲ್ಸ್ ಅಲ್ಲಿ ನೋಡದೆ
ಹಾ ಹಾ
ಬರ್ತಾವ ನೀರನ್ನ ಕುಂತು ಏನೊ ಗೊತ್ತಿಲ್ಲ ಬರ್ಬೋದ್ ಏನ್ ಬಂದ್ರೆ
ಯಾವಾವ್ ಬರ್ತವ್ ಬ್
ಬರ್ತಾವ್ ಅಂತಂದ್ರು ಹ್ಮ ಬರ್ತಾ ನೀರ್ ಬರ್ತಾ ನೀರ್ ಬರ್ಲೋತ್ ಅಂತಂದ್ರು ಹೂ ಬರ್ತಾ ಇನ್ನೊಂದ್ ವಾರ ಬಿಟ್ಟ್ ತರ್ಬೇಕ್ ನನ್
ಹ
ಹ್ಮ್ ಮತಾರೆ ಮಳೆ ಅಂತ್ರೂ ಬರ್ಲ್ಲಾ ರೈತರು ಬಹಳ ಕಷ್ಟ ಅಲ್ಲ ಮತ್ತೆ ಆಯ್ತ್ ಮತ್ತೆ ತಿನ್ನ ರಜೆ ಮಾಡ್ಲೇಬೇಕು
ಹಾ
ಹ್ಮ್
ಪ ನೋಡ್ದೆಪ
ನೀ ಏನ್ ಎಲ್ಲಿ ಹೊಂಟಿರದ ಅದ
ವ ಗಾಯ ಮದ
ಹಾ ಏನ್ದ ಬೇರೆ ಎನ್ಸ ಬೀರು ಏನ್ ಫೋನ್ ಹತ್ತಲ್ಲಪ್ಪ ಬೀರು ಹ್ಮ ಹಾ ಹಾ ಒಂದ್ ಲಿಂತ್ ಮಾತಾಡಪ್ಪಾ ಈಗ ಗಾಯ ಸ್ಣ ಜಾಸ್ತಿ ಬರ್ತ ಕುರ್ ಕುರ್ ಕುರ್ ಕು ಮಕಂತ
ಇಲ್ಲೆ ಇದೀವಿ ಕಾಯಳ ಸ್ವಲ್ಪ ಜಾಸ್ತಿ ಆಗ್ತದೆ ಈ ಕಡೆ
ಹ ಹಾ ಎಲ್ಲಿಗ ಎಕಡಂೆ ಒಳ್ಳ ಕಡೆಗ ಹೊಲ್ಕಡೆ ಒಂಟಿ ಹಾ
ಹಯ್ತನ ಅಂದ ದೇವರು ಗೂಡ ಅದು ಈ ಕಡೆ
ಹಾ ಹ ಹ ಬೇರೆ ಎಂಡಸನ್ ಬಿರು
ಬೀರ ಬೀರ ನಮ್ಗೆ ಸಿಗಲ್ಲ ಕೈಗೆ ನ ಆವಾಗವಾಗ ಬೇಟೆ ಆಗನ.
ಹ ಹಾ
ಏನೋ ಒಂದ ಹಿಂಗೇ ನಡದ ಏನ
ಹಾ ಹಾ ಹ ಹ್ಮ ಹ್ಮ ಬೇರೆ ಏನ ಪೋನ ಹಚಲ್ಲ
ನಾಸ್ತಾನ ಅವಾಗಾನ
ಹ್ಮ
ಹಾ
ಹಾ ಹಾ
ಹ
ಯಾರ್ದ ವಾರದಾಗ ಹಳ್ ಮುಡ್ತ ಹಾ
ಹೌದ ನೋಡಪಾ
ನಮ್ಮನ್ನ ಸ್ವಲ್ಪ ಯಾಗಚ್ಚಿದ್ದ ಒಂದ್ಸಾಲ
ಹಾ
ಹ್ಮ ನಮ್ಮ ಚ್ಚುದ್ದ ಗಾಛಲ್ಲ
ಮತ್ತೆ ಏನ್ ನಡೋಪ್ಪಾ ಯಾವಗ ಏನಾನ ವಿಷ ಮತ್ತೆ
ಹಲೋ ನತ್ತೆನ ನಡತಪ್ಪ ಏನ ಕೆಲ್ಸ ಇ ಕಾರ್ ರಿಪೇರ್ ಮಾಡ್ಸಕ ಬಂದಿವ.
ಹ್ಮ ಹ್ಮ
ಹ್ಮ ಮತ್ತ ಯಾವ ಕೆಲ್ಸ ಇಲ್ಲ ಹೇಳ್ಬೇಕ ಎಲ್ಲಾ ಕೆಲ್ಸಗಳು.
ಅವನೊಬ್ಬ ನೀವೇ ಹೇಳ್ ಇದ್ರ ಕೆಲ್ಸ ನಿಮ್ಮು ಆಕಡೆ ಇಕಡಿ ಓಡಾಡ್ತಿರ್ತರ.
ಹಾ
ವಿದಾರ್ಥ ನಿಮಗ
ನಮಗೇನ ಅಲ್ಲ ಕೆಲ್ಸ ನಿಮ್ದೇ ಹೇಳ್ಬೇಕಲ್ಲಾ. ಹಂಗಂದ್ರ ನಿಮ್ಮ ಮರ ಫೋರ್ ಮಾಡ್ತಾರನ ಅದ. ಹ ಇಲ್ಲಿ ಒಬ್ಬತ ಅ ನಿಮ್ಮ ಹೊರ ಪರ ಮಾಡ್ತಾರನಾತ. ಮಳಿ ಸಾಲ. ಹ್ಮ ಹ್ಮ ಹ್ಮ ಹ್ಮ ಹೌ ನೀ ಎಲ್ಲಿ ಎಲ್ಲಿ ಬೀರಂದ ಆರಾಮ ಆಗ್ ಬತ್ತತಿ ಆರಾಮ ಜೀವನ ಅವನ ಅಷ್ಟ ಜೀವನ ಯಾರಗ ಆರಾಮಲ್ಲ.
ಹೌದ ಹೌದ. ನಂದ ಆರಾಮ ಜೀವನ
ಆರಾಮ ಊಟ ಮಾಡ್ತಾನ ಕುರ್ತಾನ ಅವ್ರ ಮನರ್ ಗ್ರೇಟ್.
ಹ.
ಹಳ್ಳೆ ಆಗ್ರಟ್ ಅವ್ರ ಆರಾಮ.
ಉನ್ಲೆ ತಿನ್ಲಿ ಮಡ್ದ ಉಣಲಕ ತಿನ್ಲಕ್ಕ ಕೆಲ್ಸ ಮಾಡ್ರ ಮಾಡ್ರ ಮಾಡ್ರ ಬಿ. ಬಲಕ್ಕ.
ಹೌದೌದು.
ಹ್ಮ್.
ಒಬ್ಬವಾನ.
ಹ ಒಬ್ಬ ಬಾರಾ. ಅಂಗ ಅಲ್ಪದ ನಮಗು ನೋಡು ನಾನು. ಹೇಳ್ಬಾರು ಎಲ್ಲಾ ಕೆಲಸ ಮಾಡ್ಬೇಕ್ ನಾವು.
ಎಲ್ಲ ಎಲ್ಲ ಆರಾಮ ಇರ್ತದ ಅಷ್ಟೇ.
ಹಾ.
ಎಲ್ಲಾರು ಆರಾಮ್ ಇರ್ತದ.
ಹಾ. ಎಲ್ಲ ಅವನಟ ಆರಾಮರ್ಲ್ಲ ಅವನಟ ಆರಾಮ್ ಬರ್ಲ್ಲ ಯಾರಿಗೆ. ನಮ ಬ್ಯಾಚನ್ಯಾಗ ಯಾರಿಗ ಬರ್ಲ ನೋಡ್. ಹ್ಮ್. ಅಟ ಕೆಲ್ಸ ಆರಾಮ ಯಾರಿಗೆ ಬರ್ಲ ನಮ್ಮ ಬ್ಯಾಚ್ ನ್ಯಾಗ. ಹ್ಮ್.
ಎಕ್ಸಾಮ ಮುಗದ್ವು ಏನು.
ಯವು.
ಇನ್ನ ಡಿಗ್ರಿ ಕಂಪ್ಯೂಟ ಆಗೇದ ಏನ್ ಇಲ್ಲ್.
ಡಿಗ್ರಿ ಮೊನ್ನೆ ಬರೋದಲ್ಲ ಎಕ್ಸಾಮ್.
ಮುಗಿತ ಅನ್ನ.
ಹ್ಮ್ ಮಗಿತ ಮನ್ನೇ. ಹ್ಮ್ ಮನ್ನೇ ಮುಗದು.
ಹೌದಾ.
ಹ್ಮ್. ಮೊನ್ನೆ ಇತ್ತು ಮೊನ್ನೆ ಮುಗಿದ ಮ್ಯಾಲ್.
ಹ್ಮ್.
ಅರಾಮ್ ಮನ್ಯಾಗ ಕುಂತವ ಈಗ ಐತಿ ಕೆಲ್ಸಿಲ್ಲಲ್ಲ ಏನು.
ಹೌದೌದು.
ಕೆಲ್ಸ ಇದ್ರ ಏನೇನ್ ಮಾಡ್ಬೋದು. ಕೆಲ್ಸನ ಇಲ್ಲ್. ಏನ್ ಮಾಡ್ತಪ್ಪ.
ಏನ್ ಮಾಡೋದ.
ಹ ನಿಂದನ ಆರಾಮ್ದಯತಿ ನೀ ಒಳ್ಳೆ ಅದಕ್ಕೆ ಆರಾಮ ನಿಂದನ್ ಆರಾಮದತಿ.
ಯಾ ಆರಾಮ ಅ ಯಾರಾಮ್ ಅಂದ್ರಗ ಎಲ್ಲ.
ಹ. ನೀನು ಒಳ್ಳೆ ಕೆಲ್ಸ ಮಾಡಕುಂತಿ ಇವಾಗ.
ಯಾವ್ ಒಳ್ಳೆ ಕೆಲ್ಸಪ್ಪಾ.
ಹಾ ಮಳೆ ಪರವಲ್ಲ ಹ್ಮ್ ಹೌದಾ ಹ್ಮ್ ಹ
ಬೆಳೆ ಅಂತ್ರ ದೂರ ಇಗ್ಬಿಟ್ಟದ
ಬರ್ಲಾ ಆಯ್ತ ಈಗ
ಬರ್ಲದೆ
ಆಯ್ತ ಈ ತಿಂಗಳು ಬರ್ಲಕಂದ್ರ ಆಯ್ತ್ ಮುಂದಿನ ತಿಂಗಳು ಬಿತ್ತಂದ್ರ ಮಳಿ ಬರ್ಲಕ ಬರಗಲ್ಲೇ ಈ ವರ್ಷ ಬಂತಾರಮಕ ಬರಗಾಲ ಹ್ಮ್ ಹ್ಮ್ ಆಯ್ತ್ ಬರಗಲ್ಲ ನೀವ್ ಆರ್ತ ಆಯತಿ ಬರಗಲ್ಲ ಅಂತ ಹೇಳ್ತ ಹ್ಮ ದೇವರು ದೇವರ ಬಂದಂಗ ದೇವರು ಬಂದಂಗ ಏನ್ ಮಾಡ್ಪ ದವ್ರ ಇಛೆತ ಬಾರ ಎಲ್ಲಿ ಕುಂತನ್ನಿ ಗಾಳಿಗೆ
ಗಾಳಿ ಇಲ್ಲಿ ಕುಂತೀನಿ ಹ್ಮ
ಆಯ್ತು ತಗೋಪ ಅಂದ್ರ
ಸರಿ ಮಾಡನ ಮಾಡ ಹ ಅ ಬೇಕ
ಇಡ್ಲಾ
ಹಲೋ